ಹಲೋ
ಎಲ್ಲಿದ್ದರಿೀ
ಕಾಾಲರೆ
ಏನ್ ಮಾಡ್ತಿದಿದ್ದಾರೆ
ಏನ್ ಮಾಡಣ ಹಂಗೆ ಬಂದೆ ಸುಮ್ನೆ ವಾಕ್ ಮಾಡೋಣ ಅಂತಲ್ಲ ಇಟ್ಟಾಗಿಿ
ಹ್ಮ್
ಲೈಟ್ಾಗಿಿ ಇನ್ಮೇ್ಯಾಲೇ ಮನ್ಸಕಿದೆ
ಹ್ಮ್ ಎಲ್ಲಿ ಅವರು ಎಲ್ಲ ಹ ಪಡಲ್ಗ
ಯಾರು ಯಾರು ಹೋಗಿದಾರ ಅಜಯ್ ಮತ್ತೆ ಇವನು ಹ್ಮ್ ಅದೇ ಮತ್ತ ಬಾಲು ಈಗ ನಾನು ಅವನಿಗೆ ಮಾಡಿದೆೆ
ಹಾ
ಎ ಹೇಳಿದಪ್ಪಾ ಅಂತ
ಹ್ಮ್
ಹ್ಮ ಕೊಳಲ್ದಲ್ಲವನಿ ಅಂತಂದ ಬರದು ಅಂತಂದ ಮಾಧುಸ್ವಾಮಿ ಫೋನ್ ಮಾಡಿ ಅವನ್ ಮಾಡಿ ಯಾವ ಮಾಧುಸ್ವಾಮಿ ನೋಡು
ಇರುಳ್ಳಿ
ಅಮ್ಮಾಮ ಈಗ ಮನಾಗ ಬಂದಿ ಬರ್ತೀನಿ ಅಂತಂದ
ಹ್ಮ
ಹ್ಮ್
ವಸಿ ಬೋರ್ ವಡಿತದ.
ಆ
ವಸಿ ಬೋರ್ ವಡಿತಿಲ್ಲಮ ಅಂದೇ.
ಏ ಗಪ್ಪ,
ಯು ಬೇಜಾರಇತ್ತು.
ಹ್ಮ್. ಜೀವನಾನೆ ಶಾನೆ ಬೇಜಾರು ಅನ್ನಗ ಆಗದೇ ಅನು. ಏನ್ ಮಾಡ್ದಪ ಏನ್ ಮಾಡಕದ್ದ. ಹ್ಮ್. ಮತ್ತ ಎಷ್ಟ್ ಕೆಜಿ ತಕೊಂಡ್ರಿ ನೀವು, ಒಂದ್ ಕೆಜಿ, ತಗ್ಗದ ನಿಮ್ಮಪ್ಪಾ.
ಇವಾಗ ಒಂದ ಒಂದ್ ಪೀಸ್ ಐತಿ ಬಾಯಿ ಏನಯ ರುಚಿ ಬಡ್ಡಿ ಮಗಂದ ತಿನ್ಬೇಕು ಅನ್ಸಿದಗ್,
ಹ್ಮ್ ಆ ಆದ್ರೂ ಒಂದ್ ಪೀಸ್ ತಿನ್ಬಿಟ್ಟಲ್ಲ ಇನ್ನೇನ. ಒಂದ್ ಪೀಸ್ ತಿಂದಬಿಟ್ಟಲ್ಲ.
ಸ್ವಲ್ಪ ಅಷ್ಟನೇಲ್ಲಿ ಸ್ವಲ್ಪ ತಿನ್ಬೇಕು.
ಹರಷ್ಣ ಈರುಳ್ಳಿದು, ಆದ್ರ ಹರಷ್ಣ ಈರುಳ್ಳಿದ ಚೆನ್ನಾಗಿರೋದು, ಅಷ್ಟನೇರು ಹೇಳಿದೆ ಒಂದ್ ಸ್ವಲ್ಪ ಎತ್ ಮಾಡಗಸ್ಕಳೆ,
ಅದೇ ಇವಾಗ ಎತ್ ಮಾಡಡಗಿಸಿ, ಇನ್ನೂ ಹಾಕಿಲ್ಲ,
ಹಾ,
ನಿಂದ್ರ
ಹ್ಮ್ ಅತ್ ಅ್ರಲ್ಲ ಎತ್ ಮಾಡಗಸತಿನಿ.
ಅ ಸಂಡೇ ಪೀಸ ಅಷ್ಟೆ. ಏನ್ ಸ್ಮೆಲ್ ಇಷ್ಟೊಂದ ಬಂದಬಿಡ ಅದು.
ಹ ಕೂ ಅ ದೇವಸ್ಥಾನಂತಮ ಕೂತ್ ಕಳಕೆ ಆಗ್ಲಿಲ್ಲ ಆಗ್ಲೆ.
ಹ್ಮ್.
ಕೂತ್ಕೊಳ್ಳಮ್ಮ್ ತಡ್ಯಾಪ್ಪ ಅನ್ಬಿಟ್ಟ ದೇವಸ್ಥಾನ ತಕ್ ಬಂದ್ರ,
ಹ್ಮ್.
ಕೂತ್ಕಳಕ್ಕೆ ಆಗ್ಲಿಲ್ಲ ಗಬ್ಬೋ ಅಂತಿತ್ತು. ಹ್ಮ್ ಹ ಅದಕ್ಕ ನಾನು ಬಂದ್ಬಿಟ್ಟೆ. ಕೂತ್ಕೊಳ್ಳಿಲ್ಲ ಮನೆಗ್ ಹೊಂಟದೇ. ನೋಡ್ಬೇಕಪ್ಪ ಸಂಜ ಗಂಟ, ರಾತ್ರಿ, ರಾತ್ರಿ ಬಂದ್ರ ಏನ ನೋಡ್ಬೇಕು. ಯಾಕ ಮಾಡನೇ ಇಲ್ಲ. ಹ್ಮ್.
ಅಲ್ಲಿಂದ ಇಷ್ಟ ಹ್ಮ್ ಅಲ್ಲಿಂದ ಇಷ್ಟ ತಿ ಆಗಿರೋದು ಟೈಮ್,
ಎಲ್ಲಿಂದ,
ಅಲ್ಲಿಂದ ಬಂದಿಕಮ್ಮ್ರ ಫೋನ್ ಮಾಡ್ಕೊಂಡ ನಿನ್ನ ನಿಮ್ ಮನ ತಮ್ಮ ಅಲ್ಲಿಂದ ಫೋನ್ ಮಾಡ್ದಿ. ಇನ್ನುೂ ಟೈಮ್ ಆಗಿಲ್ಲ ಮೂರ್ ನಿಮಿಷ ಹೋಗಿಲ್ಲ.
ಹ್ಮ್ ಮೂರ್ ನಿಮಿಷನು ಆಗಿಲ್ಲ ಆಗರ್ತಾನೆ.
ಹ್ಮ್.
ಹ್ಮ್ ಬೀ ಇನ್ನೇನ್ ಮಾಡ್ದೇ.
ಏನಪ್ಪ ಏನು ಮಾಡಕ್ ಆಯ್ತಿಲ್ಲ ತಿನ್ನಬೇಕ ಅಸ ತಿನ್ನಾಗಿಲ್ಲ ಬಡ್ಡಿ ಮಗಂದ ಯನ್ ನಮ ಲೈಪು.
ಹಾ ತಿನ ಬೇಗ ತಿನ್ನೋದ ತಲೆ ಕೆರ್ಸ್ಕ ಬೇಡ.
ಹೆಚ್ಚ ಕಮ್ಮಿ ಆಗ್ಬಿಟ್ಟ.
ಹ ಅಲ್ಲ ಎಷ್ಟ್ ದಿನ ಬ ಬರ್ತಿದಾರ ಮೆಡಿಸನ್.
ಒಂದ ತಿಂಗಳು ಇದೊಂದ ತಿಂಗಳು.
ಒಂದ್ ತಿಂಗ್ಗಳು ತಾನೆ ಒಂದ್ ತಿಂಗ್ಗಳು ತಡಕ ಅದಕ ಯ
ಏ ಮೂರ್ ತಿಂಗಳು ಆಯ್ತು ಕಣೆ ತಿಂದು ಖಾರನೇ. ತಿಂದಿಲ್ಲ ನಾನು ಸರಿಯಾಗಿ
ಅದಕ್ ಮೂರ್ ಮೂರ್ ತಿಂಗ ಈಗ ನೀ ಹುಸಾರಲ್ಲ ತಿನ್ಬೇಡ ಅಂತ ಹೇಳಿದ ಈಗ ಆತಾನೆ
ಆ ಹ
ಮಾದ
ಕಾರ್ ಟನೇ ಮಾಡ್ಬೇಡ ಅಂತ ಹೇಳರ
ಸಾರು ಊಟಾನೇ ಮಾಡ್ಬೇಡ ಅಂತ ಹೇಳಿದಾರ
ಹ್ಮ್ ಕೊಬ್ನಾಮ್ ಸೇರನೇ ಮಾಡ್ಬೇಡ ಅಂತ ಹೇಳೋರು
ಹಾ ಮದ್ ನ್ಯ್ ತಿನ್ಬೇಡಂಗಾರ
ಇದು ಕೊಬ್ನಂತ ಜೇಸ್ತಿ ಹಾ
ಮತ್ತೆ ಅದಕ್ಕೆಂದ್ರ ಈಗ
ಒಂಟಿಸ್ತನ್ ಬಿಟ್ಟಿ ತಡ್ಕಳಕ ಆಗ್ದೇನ್ ಏನ್ ಮಾಡಕದ್ದು
ಪೀಸು ನೋಡ್ತಾ ಇದಿದ್ದಂಗೆ ಆಸೆ ಆಗೋಯ್ತನೆ ನಿಂಗ ನಾನೇ ಇಪಿ ಪಾಡ ಅದ ತಡೆ ನೋಡಮ್ಮ ಅಂತ
ಹ್ಮ್ ಈಚೆ ಮನ ಕಡನಗದ ತಾರ್ಸಿ ಮೇಲೆ ಏನ
ಎ
ವಾರ್ ತಿನ್ಬೇಕು ಅನ್ಸುತ್ತ
ಬಾಡ್ ತಿನ್ಬೇಕು ಬಾಡೇ ಗಾಡು
ಆಡೇ ಬಾಡು
ಗಾಡೆ ಗಾಡು ಗಾಡೆ ಬಾಡು
ಹ ಫ್ಲೈಟ್ ನೋಡು ಬಯ್ತಾ ದಸನ
ಈರುಳ್ಳಿಫೋನ್ ಮಾಡತ ಅಂತ ಅಸ
ಎತ್ತು ಅವನೇ ಕಟ್ ಮಾಡೋನು ಅವನೇ ಕಟ್ ಮಾಡುವನು
ಹ್ಮ್ ಹೇಳ ಅವನು ಬತಿದ್ದಾನಂತ
ಇಲ್ಲಿ ಬತಿದಾನ
ಹ ಹ ನೇನ್ನ ನಾಗರಾಜ ನಮ್ಮ
ಹಾ
ಹಾ ಸುಮ್ನರ್ನ ಅತ ಆ ಆರ್ತತಿವ ಮಾಡ್ ಕಳಿಸ್ತಾರೆ
ಯಾವ್ದ್ನಾ
ಯ ಯದೊಂದು ಆ ಓಡಾಡ್ತಿತ್ತಲ್ಲ
ಎಲ್ಲ
ನೀ ಇಲ್ಲಿ ಕಾವಾಲಿ ಒಳಗ
ಓ ಅಲ್ಲಿ ಭಾರತ್ ತೋರ್ಸನ ನಮ್ಮು
ಹ್ಮ ಅದನ್ನ
ಹೆಂಗ್ ಮಾಡ್ರ
ಅಯ ಇ ಇಮ್ಮ ಇಮ್ಮ ಕೆಳಕ್ ಹೋಯ್ತಿದ
ಹಮ ತರ ಸ್ನೇಹಕ್ ತರ
ಹ ನಾನು ಆವರ ಕಡೆ ಹೋಗ್ಬೇಡ ನೋಡ್ಡಳಿ ಅಂತಂದ ಎಲ್ಲಿ ಎಲ್ಲ ಅಂತಂದ ಅ್ರ ಮೀಚಿಗೆ ಬನ್ ಕುುಟ್ಟಿ ಹಾವು ಅಲ್ಲಿ ಈಚಾರ ಅಲ್ಲಿ ಗಾರತ ಮರ ನೋಡುವಂತಂದೆ ನೋಡ್ದ ಬಟ್ಟದ ನೋಡ್ಬಿಟ್ಟು ಅದು ನೋಡದ್ನಲ್ಲ ಅದು ನೀರೊಳಕ್ ಹೋಗಂದ ಬರ್ತಿತ್ತು
ಹಾ
ಒಂದಿಪಾಟಿಗೆ ಕಲ್ಲು ಇಟ್ಬುಟ್ನಾ
ಹಾಂ
ಹಾ ಅದು ಹಓದಾಡ್ಕ ನೀರ್ ಒಳಕೊಂಡಟಯ್ತು
ಹಾ
ಹ್ಮ್
ಆಮೇಲ ಸತ್ತೋಗಿಲ್ಲ ಅದು
ಸ ಅತಿಲ್ಲಾರು ಚ
ಪಿಯಯಟೋ
ಮೂಗೇಟ್ ಬಿದ್ದಬೀಟ್ಟಾನ್
ಜೋರ್ ಮಕಕೆ ಬಿತ್ತಾ
ಎಲ್ಲಿ ಮೈಗೆ ಏನ ಬಿತ್ತು ಮಕಕ್ ಬಿದ್ದಿಲ್ಲಾ.
ಹ್ಮ್ ಆಗರತ್ತೆ ಏನಾಗಲ್ಲ ಜಾಸ್ತಿ ಇಲ್ಲ ಕೆರೆದಲ್ಲೇ ಹೋಗ್ಬೇಕಕ್ತಾನೆ ತೊಳ್ಕಬೇಕತಾನೆ ಕೇರಲಿ
ಯಾರ ನಾನು ಹೋಗಲ ಕಣ
ಆದನಲ್ಲ ಅವತ್ತು ಅಲ್ಲಯ್ ನೀರೆಲ್ಲ ಇದವ ಬಿಡ
ಹ್ಮ್
ಹ್ಮ್್ಮ
ಯಾನ ಕರೋನಾ ಕರೋನಾ ಲಾಕ್ ಡೌನ್ ಅಲ್ಲಿ ಫಸ್ಟ್ ಲಾಕ್ ಡೌನ್ ಹಾಕಿದ್ ಗಿಡಗಳು ನೋಡಿ ಹಾಕ್ ಬಂದ್ಬಿಟ್ಟು
ಹ ಹ
ಫಸ್ಟ್ ಲಾಕ್ಡೌನ್‌ಲ್ಲಿ ಹಾಕಿದ್ ಗಿಡಗಳು ಹೆಂಗ್ ಬಂದ್ಬಿಟ್ಟಾವ ನೋಡು
ಅಂದ್ರೆ ಇನ್ನೊಂದ್ ವರ್ಷ ಆದ್ರ ಒಳ್ಳೆ ಮರಗಳ ಈಗ ನೆಳ್ಳು ಒಳ್ಳೆ ತಂಪ
ಹಯ್ ಅಲ್ಲಾ ಇ ಇದಾಕರ ಬದ್ಲು ಒ ನೇರಳ ಮರ ಹಣ್ಣನ್ ಮಾವನ ಮರ ಅಂತ ಮರಗಳ ಹಾಕ್ಬಿಟ್ಟರ ಮಾತ್ರ.
ಹ ನೀ ಹೊಳ್ದಾಗ ಮಾವನ್ ಮರ ಅಂತ ಮರ ಹಾಕ್ಬಿಟ್ಟಿದರ
ಚಿಂದಿ ಆಗಿರೋದು ತಿನ್ಕೊಂಡ
ನೀವ ಹೇಳ ಚೆನ್ನಾಗ್ ತಿನ್ಕಂಡು ನೇರಳೆ ಮರ ಹಾಕ್ಬಿಟ್ಟಿರ ಸಿಬಿಕಾಯಿ ಮರ ಅಕ ಅದ ನ ಕಿತ್ಕೊಂಡ ಹೋಗಯ್ತನಲ್ಲ ಜನ ಅದ್ನ ಕಿತ್ಕೊಂಡೋ ಹೋಯ್ತಿನಿಲ್ಲ ಗಿಡಗಳ ಬೆಳಿಲಿ ಬಿಡೋದಾಗ ಇಲ್ಲಿೇನ್ರು
ಹ್ಮ್
ಗಲ್ಲ
ಹ್ಮ್ ಹ್ಮ್
ಅಂಗಮರ ಎಲ್ಲ ಇದು ಮಾಡೋಲ್ಲ
ಬಂಗ ಮರಾ ಅಲ್ಸಲ್ ಮರಾ ವಾಂಗ ಮರ ಅದ ಅತಿ ಕಕರಾ ವಾಂಗ ಮರ ಆಯಿ ಮರ ಯಾಕಾರ ಬರಿ ವಾಂಗ ಮರನೇ ಹಾಕಿರೋದು ನೀ ಅದ ನಾಕಿಲ್
ಇಲ್ಲ ಒಂಗಮ್ಮರ ಹಾಕಿರ ಸರಿ
ಒಂಗಮ್ಮರನ್ ನೆರಳು ಸರಿ ತಂಪ ಬೇಸಿಗೆ ಕಾಲ ತಂಪಾಗ ತಣ್ಣಗಿರುತ್ತ
ಇವಾಗ ಹಿಂಗ ಅದ ಬಾರ ವರ್ಷ ಕಂಟ ಹೆಂಗ ಯತದ ಅಂದ್ರಿ ಮರ ಈಗ ಮಳೆಗಲ್ಲ ಅಲ್ವಾ. ಒಳ್ಳೆ ಸರಿ ಕೊಮ್ಮ ತರಿತ ಕೊಮ್ಮ ತರು
ನೆಕ್ಸ್ಟ್ ನೋಡ್ಕ ಕಾವಲಿಗಾರ ಮುಚ್ಕತದ ನೋಡ ಸುಮ್ರು
ಹ ನೀವ ಹೇಳ್ದಾಗ ಕಾವಲೇರಿ ಮು ಹಚ್ಕತ್ತ ಆಮೇಲೆ ಅವರು ಶಿಸ್ತ್ ಮಾಡ್ಬೇಕು. ತಂದು ಮಚ್ಚಿ ಕುಡ್ಗಲ್ ತಕ್ಕ ಯಾಕಂದ್ರ ನಮ್ಮಲ್ಲ ನಮ್ಮಲ್ಲೇ ಇಷ್ಟಗ್ಲ ಜಾಗ ವೇಸ್ಟ್ ಮಾಡರೋದವ್ರು ತೋಡಿ ಅಲ್ಲಿ ಮಳ್ಳಳ್ಳಿ ಮಾಡ ಹೋಯ್ತಾ ಹೋಯತ ಅಲ್ಲೆಲ್ಲಾ ಇಷ್ಟೊಂದು ವೇಸ್ಟ್ ಮಾಡಿಲ್ಲ.
ಏಯ್ ನಮ್ದೇ ಅಲ್ಲಿ ಅವ್ರಗ ಅಲ್ಲಿಗೆಲ್ಲ ಹೋಲ್ಸ್ಕೊಂಡ್ರು ನಮ್ದೇ ಚೆನ್ನಾಗಿರ ಸುಮ್ನಿರಪ್ಪಾ
ಅಂದ್ರ ಅಲ್ಲಿ ಮಾಮೂಲಿ ಲೆಕ್ಕಾಕಂಡ್ರ ಹಳ್ಳ ದಷ್ಟ ಮಂಟ್ರ ಅದಕಳ ನಮರು ಬಾಳ ಬರಲ್ವಾ ಅವ್ರಗ
ಹ್ಮ್ ಹಳದ್ ರೀತಿ ಮಾಡಾರ ಹಂಗಾನ ನಮ್ಮೂರ್ ಕಂಡಗ ಮರಗಳ ಹಾಕಿದಾರ ಸೈಡ್ಲ್ಲಿ
ಹನಮಂತಪ್ಪ ಯದಗ ಹೇಳಿ ಹಾ ಹೇಳಿ ಹಾ ಸರಿ ಹೇಳಿ ಹಲೋ
ಹ ನ ನಮ್ಮೂರ್ಕಂಡಾಗ ಇದ ಹಾಕಿದಾರಡ ಮಾರ್ಗಳ ಅಲ್ಲಿ ಮಾರ್ಗಳನ ಸೈಡ್ಲ್ಲಿ ಕಾಲಿಿಯರಿಲಿ ಹಾಕಿದಾರಾ
ಯಾವ್ನೋ ಹೇಳು
ಈಗ ಮಾರನ್ ಹೇಟಾರಲ್ಲಡ
ಹಾ ಮರ ನೆಟ್ ರಾ
ಹ ಮರಗಳು ಹಾಕಿದರಲ್ಲಿ ಅದಲ್ಲ ಮರಳ ಮಾಡ್ದ ಅದೆ ಎಲ್ಲ ಒಳ್ದ
ಅಲ್ಲೇ ಇಲ್ಲ ಹಾಕಿದರು
ಹಾ ಮತ್ತಾ ನಮ್ಮ ಊರಲ್ಲಿ ನೋಡಸ ಶಿಸ್ತ ಆಾಗಿ ಆ ಕಡೆ ಆಚ್ಚೋರಿ ಈಚ್ಚೋರಿ ಆಚ್ಚರಿ ಆರಾಮಾಗಿ ಆಗ್ಬೋದಐತತ್ ಆಚ್ಚರಿ ಗತ್ತಿ ಕೊಂಡ ಹೋಗದ ಬಳಕಗ ಒಳಕ
ಆ
ಅಚ್ಚರಿ ಗುತ್ತಿ ಕೊಂಡಾಗ ಹೋಯ್ತೆ ೋಗಕ್ಕೆ ಆಾಗಲ್ಲ ಒಳಕ್ಕ
ನೀಳ ಗುಂದಿ ಗುಂದಿ ತರ ಆಟದ
ಹೂ
ಬಾಯಿತಾಗೆ ಒಂಚೂರು ಅದಐತಿ ಕೆಲ್ಲಿ ಕಂಡು ಹೋಗಿದೆ ಬೈ ಅನ್ನು ಇನ್ನ ಬರ್ತೀನಿ
ನುಗ್ಗ ಕಗಲ್ಲಚೋರಿ ಬತ್ತ
ಹಳ ಇಲ್ಲ ಸ್ದ್ಯ ಇಲ್ಲ ಕಾಣ್ಸಲ್ಲ ಈಗ ಈಗ ಇಷ್ಟೇ ಕಾಣ್ಸೋದ ಬರ ವರ್ಷಕ್ಕೆ ಇಷ್ಟು ಕಾಣ್ಸಲ್ಲ ಹ ಹ ಬರೋ ವರ್ಷಕ್ಕೆ ಇಷ್ಟು ಕಾಣಸಲ್ಲ
ಈಗ ಆ ನಾಮ ಆಚಾರಚರ್
ನೆಟ್ವರ್ಕ್ ನೆಟ್ವರ್ಕ್ ಇದು ಇಶ್ಯೂ ಆಯ್ತದ ಇವಾಗ ಹಾ ನೆಟವರ್ಕ್ ಇಶ್ಯೂ ಆಯಿತಲ್ಲ
ಇಲ್ಲ ಕೇಳಸ್ತಲ್ವೇಗ
ಕೇಳಿಸ್ತದ ಆದ್ರೆ ಅಲ್ಲಿ ಸ್ವಲ್ಪ ಕೆೇಳಿಸತನಲ್ಲ ಮದ್ ಮಧ್ಯ
ಆಾಗಲ್ಲ ನಡ್ಕೊ ಬತ್ನಲ್ಲ ಅದಕ ನಡ್ಕೊ ಬತಿದ್ನಲ್ಲ ಅದಕ್ಕ ಇವಾಗ ಅಲ್ಲಿಂದ ಕಾಣಸ್ಲಾರ ಕಾಣಸ್ತೈತೆ ಗೊತ್ತಿರೋದುೋ
ಹಾ ಆಮೇಲೆ ಬರ ಹೊರ್ತಿಂದ ಅದು ಕಾಣಲ್ಲ
ಆಯ್ತು ನೋಡು
ಹಾಂ ಮಾಡು